ಹಲೋ ಹಲೋ ಹಲೋ ಕ ತದವು
ಹ್ಮಚಾತ ನೋಡವಾ
ಹ್ಮ್ ಅರಾಮಂದರಾವ ಆರಾಮಾದ್ರಿ ಅಲ್ಲ ಒಂದು್ ಆರಾಮದಿರಲ್ಲ ಒಂದೆ
ಹ್ಮ್ ಅಮದ ನೋಡವಾ ನೀವರ ಮಾದ್ರರಿ
ಹ್ಮ ನಾವ್ ಆರಾಮಿದೀವಾ ನ್ವಾ
ಕಳ್ತೀನಿ ಕೊತಾ ಕೊತೀನಿ
ಹ್ಮ್ ಹ್ಮ್ ಎಲ್ಲಿಗ್ ಹೋಗಿದ್ರ ಇದಂಗ ನೋಡಿ ಡ್ಯೂಟಿ ಹ್ಮ್ ಏನ್ ಇವತ್ ಮಳೆ ಹೋಗಿದ್ರೇನ್ ಚರ ಹ್ಮ ಹ್ಮ ಆರಾಮದೇರ ಎಲ್ಲಾರ ಮನೆ
ಎಲ್ಲರ ಅರಾಮ ಅದಾರ
ಹ್ಮ್ ಏನಿಲ್ಲ ನಾವು ಮತ್ತಿ ಬೀಜ ಹೊರ್ಬೇಕು ಶಸ್ರ ಹಾಸನ ಮಾಡಿದನ ಹಸನ್ ಮಾಡಿ ಹೊರುದು ಇಟ್ಟೆ ಪೆಚ್ಚ ಮಾಡಿ ಹ್ಮ್ ಇನ್ನು ಬಿತ್ತ ಬಂದ ಅಂದ್ರ ದಗದತ್ತ ಹೊಲಕ್ಕಕೋತೀವಿ ಅದ್ಕ ಬೀಜ ಪಾದ ಉರ್ಬೇಕಕ್ಕು ನನ್ನ ಆಗ್ದಂದಾಗ ಹ್ಮ್ ಹ್ಮ ಕೀ ಉರುದಟನವಾ
ಹ ಮಸ್ ರೂಡ್ ಸಲ್ಲ ಅನು
ಚರವ ನ ಮೂೂರ ಮಣೆ ಉಳಿಸಿರ ಉಮೂರಾದ
ನಮ್ಮೋದ ರಾಗ ವರ ಅದು ಹಿಡ್ದಾರ ವರ ಅದು ಮುಗಿದ ಮೇಲೆ ತಮ್ಮಷರು ಹಡಸ ಗತ್ತ
ಹ್ಮ್ ಹ್ಮ್ ನಮ್ಮೂರಾಗ ದ್ಯಾಮೋ ಸೀರಿ ಉಡಸ್ಯಾರ ಏನ ವಾರ ಇಡ್ದಲ್ಲ ನ ಆರಾಮಷ ಸಾವಂತ ಎಡ್ತಾರ ಆರ
ಬಹಳ ಗಡ
ಹ್ಮ್
ಹ್ಮ್
ಹ್ಮ್ ಮಲ್ಲ ಬಿತ್ತ ಪಕಣ ಜಲ್ ನೀವು
ನಾವು ಬಿತ್ತು ಇನೊಂದು ಎಂಟು ದಿನದಾಗ ಬಿತ್ತವಿ ಮತ್ತು ವಾರಾದ ಬಿಟ್ಟ್ಲೆ ದೇವ್ರಾಗ ದೇಮ್ಮವಗ ಸಿರಿ ಉಡಿಸಿದ ಮೇಲೆ
ಹ್ಮ್ ಹ್ಮ್ ಆರಾಮದ್ರ ಎಲ್ಲಾರ ಹ್ಮ ಸಣ್ಣವರ
ಹ್ಮ್ ಎಲ್ಲರ ಆರಾಮದಾರ ಗುಲ್ಬರ್ಕ್ ಹೋಗಿಲ್ ಅತ್ತಿರ ಒಂದ್ ನಾಕ್ ದಿನ
ಹ್ಮ
ಮಕ್ಕು ಬಲಿ ಬಂಧಳ ರಿ ಮಾತ ನತ ನೀ ಬಂದು
ಹೋಗಿದ್ರ ಅಂತಲ್ಲ ಅವ್ರ ಯಾರು
ಅವ್ರ ಅವ್ರ ರಿಲೆಕ್ಷನ್ದಾಗ ಹೋಗ್ಯಾರ ಅಲ್ಲಿ ಒಬ್ಬ್ರಿಗೆ ಆರಾಮ್ ಇದದಿಲ್ಲಾ ಆಪರೇಷನ್ ಮಾಡ್ಸ್ಕೋ ಇದ್ರು ಅಲ್ಲಿ ಗುಲ್ ಬರದಾಗ ಮಾತಾಡ್ಸಕ್ಕೆ ಹೋಗಿರಂಗೆ ಎಲ್ಲೇ ಸಣ್ಣ್ರು ಅದಾರ ಅವದ್ರ ಮೇನೆ ಒಂದು ಹತನಿ ಇದು ಬಂದು
ಎಲ್ಲ ಅಲ್ಲಿಮ್ಮ ಹೊರಗ ನ ಬಕ್ ಹ ಹೇಳಮ್ಮನೆ ಆ ಕಡೆ
ಇ ನನಗಗ್ ಗೊತ್ತಿಲ್ಲರಿ ಅವ್ರ ರಿೇಷನ್ದಾಗ
ಹ್ಮ್ ಹ್ಮ ಅಟ್ರೈ ಯಕತ ಚಲ
ಮತ್ತ ಅದೇ ಅವ್ರ ರಿಲಷನ್ಂತ ಎರ ಮೂರು ಸಲೇ ಹೇಳೇನೇ ಮತ್ತ ಅವ್ರ ಯಾರಂದ ಏನ್ ಹೇಳ ಅಕ
ಹ್ಮ್
ಊಟಾ ಅದ ಆಗೇದ ಮದ್ಯಾನ ಊಟಾ
ಹ್ಮ್ ಆಗ್ಯದ ಮಧ್ಯಾಹ್ನಊಟ ನಿಮ್ದು ಆಗ್ಯದಲ್ಲ. ಏನ್ ಮೇಡಮ್ ತಮಾಟಿ ಸಾರ ಅನ್ನ ಹ ಶೀಕಣಿ ಮಾಡಿದ್ದೀವಿ ನೋಡ
ಹ್ಮ್ ಹ್ಮ ನಾವು ಅದೇ ಮಾಡೇ ನೋಡ ತಮಾಟಿ ಸಾರ್ ಹೆಸರು ಕಾಳ್ ಪಲ್ಯ ಅನ್ನ ಹೊಟ್ಟಿ
ಹೌದ ನ್
ಹ್ಮ್ ಮತ್ತೆನ್ ಸಮಾಚಾರ
ಏನಿಲ್ಲ ಮಳೆ ಬಂದದ ಇನ್ನು
ಎಲ್ಲೆ ಅದನ ಅಪ್ಪ್ಯಾ
ಮಾರಕ ಹೋಗ್ಯಾನ್ ತಮ್ಮ ಕರೆಯಕ್ ಅಲ್ಲೇ
ಹ್ಮ ಇಲ್ಲಿ ಹೋಗಿಲ್ಲಾನ ಹೋಲಕ್ಕ
ಹೋಗಿಲ್ಲ ಹೋಗ್ಬಕ್ಂದೆ ಹೋಗಲಿಲ್ಲ ಬುಟ್ಟೆ ದಗ್ದಾನ ಆಯ್ತು ಮಳೆನೋ ಬಂದದ ಎಲ್ಲಿ ಅಂತ ಬಿಟ್ಟೇನೆ ತಮ್ಮಗ ಹೊಲ್ಕ ಹೋಗಿ ನೀರನ ಬಿಟ್ಟ ಬರ್ತಾನವ ತಗ ನಿನ್ನೆ ನಿಂತು ಹೇಳಬಕ ನಿನ್ ಹೋಗಿ ಅೋಡಾವ
ಹ್ಮ ನಾಳೆ ಹಓತಂತ ಮೆ ಹೋಗ್ಬಿಟ್ ಬಾ ಅಂತೇಳಿ ಹಓತನ್
ಅಯ್ಯ ಇವತ್ತ ಹೋಗ್ಬಕಾಗಿತ್ತು
ನೀರ್ತತವ ನೀರ್ ನಿನ್ ತಗಸಾರ ಆತ ಸ್ವಲ್ಪ
ಇವ ಅ ನೀರ್ ಜಲ್ದ ಅಂದುಟಾಕಟ ಇದ್ ಆತದೆ ಇಲ್ಕಂದ ಹಷಿ ಜನ್ರು ಬಿತ್ತಾಕ್ ಬರದಲ್ಲ ಅದಕ್ ಹ್ಮ ತಂದೆಯವ ಯಾರ ತಂದಾನ ಹ ಪರ್ಸು
ಹ್ಮ
ಹ್ಮ್ ಆ ಒಂದು ಮೂರ್ ನಮನಿನ್ ನಾಕ ನಮನಿ ತಂದನ್
ಯಾವಕ ಹ
ಎರಡು ದಿನ ಆಯ್ತನಂತನವ ಮನ್ನೆ ಯಾವಾರ ತಂದನ್ ಆಯ್ತಾರ್ದನ ಏನ್ ತಂದನ
ಹ್ಮ್ ಎಲ್ಲಾ ತುಟ್ಟಿ ಎಲ್ಲಾ ಅತಿ ಬಿಜಾ ತುಟ್ಟಿ ಗೊಬ್ಬರ ತುಟ್ಟಿ ಆಳ್ ತುಟ್ಟಿ
ಹ್ಮ್ ಅಲ್ಲದ ಅರ ಒಂದ ತುಟ್ಟಿ ನೋಡ
ಎಲ್ಲ ಆಳ ಸದ್ದಿ ಆಳು ಊರಾಕಿದ್ರರು ಮುನ್ನೂರು ರೂಪಾಯಿ ಒಂದ ಆಳು ಳೆ ಬಾಡಿಗೆ ಎಣ್ಣೆ ಬಬ್ಬ್ರ ವಿಧ ಎಲ್ಲ ಹೋಗಿ ಏನ್ ಉಳ್ತಿದಾವ ಸುಮ್ ಮಾಡೋದು ಹಣ ನೋಡಿ ಈಗ ರೈತ್ರದ ಕೆಲ್ಸ ಹ್ಮ್
ಆಟೆ ಮತ್ತ ನಮ್ಮ ರೈತರದು ಹ್ಮ್ ಚಾ ಕಟಿಣದ ಮಾಡದಕ ಬೆಳದಕಾಯ ಬಿ
ಆಟೇ ನೋಡ್ ಮಳಿ ಬಂದ್ರ ಪಾಡ ಮಳಿ ಬರ್ಲಿಲ ಅಂದ್ರ ಕೋಡಿ
ಹ್ಮ್ ಆ
ಹ್ಮ್
ಹ್ಮ್
ಎಲ್ಲರ ಜೀವನ್ ಆರಾಮ್ ಇರ್ತದ
ಹ್ಮ
ರೈತರ ಜೀವನನೇ ನೋಡ
ಮಳೆ ಮೊಲ್ ನೋಡ್ಕೊಂತ ಕುಂದ್ೋಗ
ಬಿಸಿಲಗ ನಹಳ್ಳಿ
ಹ್ಮ್ ಅಡಗಿದ್ರ ಮಾಲ್ ತೊಟ್ಟಿಲ್ಲ ಏನಿಲ್ಲ
ಮಳೆಗೂ ಮಾಡದು
ಆ ರೈತ್ರ ಮಲದ್ರ ತೊಟ್ಟಿನಿ ಎಲ್ಲ ತಮ್ಮದ ಇದ್ರ ಒಾಳಿ ವಾಳಿ ನಮ್ದ ಅಂಗ್ಡಿಗ್ ಹೋಗಿ ಬಂತಂದ್ರ ಅದೇ ಎಟ್ಟು ತುಟಿ ಕೊಡ್ತಾರ ಎಲ್ಲ ಒಂದರ ಒಂದು
ಹ್ಮ ಮತ್ತ ಅಾರ್ಪ ಗಿಂಟಲ್ ಹೆಸ್ರುಕಳುವ ಮಾತ್ರವನು
ಹ್ಮ್ ತೊಟಿನ ನೂರ್ ರೂಪಾಯಿ ಕೆಜಿ ಮಾರ್ತಾರ ನಾವ್ ಕೊಡಕದ್ರ ನಕೈ ಸೇರ್ ಕ್ಯಾರ
ಹ್ಮ ಅದೇ ಹೇಳ್ದೆ ನಾನ್ ನಾವು ನಮಗ್ ಹತ್ತು ಸರ್ಟಿಿಕೆಟ್ಲ್ಲಿ ತೋತಾರ ನಮ್ಮ ಮಾಲ್ ತಗೋಲ್ಲ ಏನ ಕಷ್ಟ ಆರ ತೋತಾರ ಒಳ್ಳ ಡಬಲ್ ಡಬಲ್ ಎರಡ್ ಪಟ್ ಲಾಭ ತೋತಾರ ನೋಡ ಅವರು
ಹ್ಮ್ ಹ್ಮ
ಅದೇ ನಮ್ಮ ನಲ್ಕೈದು ಸಾವರ ತೋತಾರತ ಅವ ಹತ್ತು ಸಾವಿ ರೂಪಾಯ ಹನ್ನೊ ಸಾವಿೂಪಾಯ್ಂಟಲ್ಕ್ ಮಾಡತಾರ ನೋಡು ಹ್ಮ ಎಲ್ಲ ಕಾಳ ಬೆಳೆ ಎಲ್ಲ ತುಟ್ಟ ಒಟ್ಟೆಗೆ ನೂರೈತ್ತು ರೂಾಯಿಲೋ ನೂರ ಇಪ್ಪತ್ ನೂರ ಮೂವತ್ತಂಗೆ
ಧನ್ಯವಾದ
ಮಟ್ಟಿ ನಮ್ಮಲದ್ರ ಅಟ್ ಕಡಿಂದ ತೋತಾರ ನೋಡುವ
ಹ್ಮ್ ಹೌದವಾ
ಹ್ಮ್
ಹ್ಮ ಆರಾಮದೇವಿ ಎಲ್ಲಾರ ನೀವ ಆರಾಮದಿರಲ್ಲ ಎಲ್ಲಾರ
ಹ್ಮ್ ನಾವು ಆರಾಮೇದೇವ
ಹ್ಮ್ ಹ್ಮ್ ಮತ್ತೆ ಮಾಡಡತಾವ ಮಗದ
ಮತ್ತೇನ್ ಇಲ್ ನೋಡುವ ನೀವ ಹ
ನೋಡಬೇಕು ಏನ್ ಸಂಜೆ ಕೆ
ಹ್ಮ್ ಚೆಂದಗ್ ಮಾಡ್ಬೇಕಕ್ ಮತ್ತೆ ಏನಾರು ಮಾಡ್ಕೊಂಡ್ ನೋಬೇಕು
ಹ್ಮ ಹ್ಮ್
ನಾ ನೋಡು ಸಂಜೆಕ್ ಮಾಣ ಟೈಮಿಗೆ ಏನ್ ನೋಡಕಂತ ನೋಡಿ ಮಾಡ್ಬೇಕ ಏನೋ ಕಿ
ಹಾ
ಹ್ಮ
ಹ್ಮ ಹ್ಮ್
ಎನ ಎಕ್ಜಾಮ ಇು ನ ಅ್ಯನು ಆಾವಾಗತ ಎಕ್ಾಮ
ದಹ ಚ ಮುಜೆ ಲೋಗಿತನಾ ಮಳೆ ನಿಂದ್ರನ ಹೋಯ್ ಬರ್ದು್ ಬಂದಳೆ
ಹ್ಮ್ ಹ್ಮ್
ಹ್ಮ್ ಚಲೋ ಅತ್ನ ಬಾರ ನ ಹೆಂಗ್ ಮಾಡಿದ್ ನ ಚಲೋ ಬರ ಅಪ್ಪತ್ ಕೆೇಳಳಗೆ
ಹೆಂಗ್ ಬರ್್ದನ ಹೋಗಿತ್ ನೋಡಿ
ಹ್ಮ್ ಹಕ್ಷಿ ಮಾಡಾರ್ಕಸ್ತುಪಕ್ಕೋಪಾಡ ಅಕ ಓದ್ ಓದ್ ಓದ್ದ್ ಹಂಗಿ ಎಷ್ಟ ಮಂದತ್ ಕುಂತಾರ ನೋಡಊರ ನ್ ನೋಕರಿಲ್ಲಪ್ಪಾಕರಲ್ಲ ಮನೆ ಊರಿ ಊರ ನಮ್ಮರಗಂತರ ನೌಕರಿ ಮಾಡದ ಕಡೆಮ ಜನ್ರು
ಇಬ್ರು ಮೂವರು ಇದರು ಓದೇ ಓ್ತಾರ ನೌಕರು ಇದ್ರ ಅಲ್ಲ ಅಲ್ಲೊಂದು ಇಲ್ಲೊಂದು ಅಟ್ಟೆ ಅದನು
ಹ್ಮ್ ಹ್ಮ್ ಅಲ್ಲಂದ ತಿಲ್ಲಂದಾನ ಇಲ್ಲವು ಅದನ್ನ ಇಲ್ಲ
ಹ್ಮ್ ಏನಿಲ್ಲ ನೋಡು ಒಂದ್ ಊರಗಿದ್ರೆ ಎಷ್ಟು ನೌಕ್ರರಿ ಅತ ಇಲ್ಲೇ ಒೊಂದ್ಊಗಿದ್ರೆ ಏನಿಲ್ಲ ನೌಕರಿ ನೌಕರಿ ಎಷ್ಟು ಮಾಡ್ತಾರ ಒಂದೊಂದ ಹೊಊರಗಿದ್ರ ಮನಗ್ ಒಬರು ನೌಕರಿ ಮಾಡ್ತಾರ
ಹ್ಮ ದ ಇಲ್ಲ ಮುರಗ ಎಲ್ೋಡ ಯವ
ಹ್ಮ್
ಹ್ಮ್ ಹ್ಮ್
ಪಸು ಹನೆಸ ಆರನಷ ಮುಗಿತಾನ ಈ ಸದ ಎಕ್ಸಾಮ್ ಬರದ
ಏ ನ ಬರಿಬೇಕಂತಗನ ಇ್ ಸಲ ಬರ್ತೇವ ನ ನಾಕ ಸಲ ಬರ್ ನಂದ್ರ ಮುಯತದನ್ ನೋಡ್
ಅದೇ ಇನ್ನೊ ನಾಲ್ಕನ ಸಲ ಅಂದ್ರೇನು ಈ ಸ್ಯಾಮ ಒಂದು ಸ್ಯಾಮ್ ಮುಗತ ಅಂದ್ರ ಮುಗತಾನ ಆರನಸ ಮುಗಿತಂದ್ರನ್ಯ ಡಿಗ್ರಿ ಮುಗಿತ ಹ್ಮ್ ಮತ್ತ ಮುಂದೆ ಏನ್ ಮಾಡ್ತಾನೆ ಬೇಡ್ ಮಾಡ್ ಅನ್ಬೇಕ ನೋಡು ಏನಾರೂ ಅಪ್ಲಿಕೆ ಇದು ಗೌರ್ಮೆಂಟ್ ಅರ್ಜಿ ಬಿಟ್ಟಾಗ ಹ್ಮ್ ಆ ಜಾಕಬೇಕಕಾರರ್ ಜಕಿನ ಮೇಲೆ ಚಲೋ ಸ ಕಾಲೇಜ್ಗ ಸಿಗ್ತ ಧಾರವಾಡಥರ ಗುಲ್ಬರ್ಗ ಜಾಪುರು ಫ್ರೀದಾಗ ಸಿಗ್ತಾವ ನೋಡು ಹ್ಮ್ ಯಕಂದ್ರ ಆ ಲಕ್ಷ ಎ ಲಕ್ಷ ವರ್ಷಕ್ಕ ದೇಡ್ ಲಕ್ಷ ಬರ್ತ ನೋಡು ಬೇರೆ ಕಡೆಗೆ ರೊಕ್ಕ ಕೊಟ್ಟಚ್ಚು ಕಲಿಬೇಕಂದ್ರ ಗೌರ್ಮೆಂಟ್ಸ ಇಟ್ಟಕಾಯಿ ಬಿಟ್ಟಾಗ ಹಾಕಂತೇಳ ಸುಮ್ನೆ ಎರಡ ವರ್ಸ
ಹ್ಮ್
ಕಲ್ತಂಗಂಗ ಆತದಾ ಹ್ಮ್
ಹತ್ತ ಕರಾವ ಹನ ಅವವನ್ ಮಡ ಹಾ ಹ್ಮ್ ಮಡ
ಹೌ್ಮ
ಏನ ಪಾರ್ವತಿ